ಹಲೋ
ಹಾ ಹೇಳದಪ್ಪಾ ಅದೇ ನ್ ಮಾಡಡ ಡ್ತ ಹಾ ಬಸ್ಸ ನೋಡ್ರ ಏನ್ ಆರಾಮ
ಹಾ ಆರಾಮಪ ನ ನೀ
ಕೈಫ್ ಕಾಲ್ ಮಾಡಿದ ನನ್ಗ ಅದೇ ಕೈಫ್ ಕಾಲ್ ಮಾಡಿದ ಟ್ರಿಪ್ಪನ್ ಬಗ್ಗೆ ಅಂತ ಹೇಳಿದೆ ಅಂತಲ್ಲ
ಹಾ ಒಂದು ಟ್ರಿಪಿ ಬಗ್ಗೆ ಹೇಳ್ದೇ ನೀನ್ ಏನು ಮನೇಲ್ಲ ಇದಿಲ್ಲ ಅದಕಲ್ಲಿ ಎಲ್ಲ ನಾ ಬಂದಾಗ ಹೇಳೇಳ್ತೀನ್ ತಗೋ ಅಂದ ಕೈಫ
ಅದೇ ನಿನ್ ನಂಬರ್ ಕೊಟ್ಟ ಮತ್ತ ನಾನೇ ಫೋನ್ ಹಚ್ಚಿದ ಯಾಕಂತ ಹ
ಹ್ಮ್ ಹ್ಮ್್ಮ ಮತ್ತೆೇಏನಪ್ಪಾ ಆರಾಮ ಅರಾಮ ಇದಾ ಅದೇ ಇಪ್ಪತ್ತು ಗಂಟೆಗೆ ಹೋಗಬಾಗಂದ್ ಮಾಡ ಪ್ಪಾ ಮತ್ ನೀ ನಿಮ್ದೇನೋ ಮನಲಿಕ ಫಂಕ್ಷನ್ ಇದ ನೀಲ್ಲ ಅಂತ ಹೋದಾ
ಇಲ್ಲ ಇಲ್ಲ ಇಲ್ಲ ಇಲ್ಲ ನಾ ಕಾಲೇಜ ಆತ್ಲಿಲ್ಲ ಎಷ್ಟ್ ಸುಳ್ಳ ಹೇಳ್ತಾನವ ಕೈಫ್
ಅದ್ ಹೇಳ್ತಿನ ಎಲ್ಲ ಬರವ ಆ ರೀತಿ ಮಾಡಲ್ಲವ ಬರ್ತಾನ ಹಂಗ ಹೇಳಿದೆ ಇಲ್ಲ ಬರಲ್ಲ ಅಂತ ಹೇಳ್ದ ನನ್ ತಂದ ಅವನು
ಹ ಅದ್ರಾಗ ಬೇರೆ ಬಿ ದೋಸ್ತ್ರಿಗು ಇಷ್ಟ ದಿನ ಐ್ತಿಿನ ಅವ್ರಗ ಅದ್ರ ನೋಡಿಲ್ಲ ಈಗ ಎಲ್ಲಾರೂ ಒ ಮುಂದೆ ಆಗಿ ಹೋದ್ರೆ ಎಲ್ಲಾ ಚೆನ್ನಾಗಿರ್ತದಂತ ನಂದು ನಂದನ್ನು ಮನಸಿನಲ್ಲಿ ಇದೆ ಬರ್ಬೇಕಂತ ಬರ್ತೀನಿ ಎನಿ ಕಂಡೀಷನ್
ಹ್ಮ್ ಹೌತ್ೌ ಅಪಾ ಒಂದು್ ಹೋಗ್ಬಕ್ಂತ ಮಾಡೀ ಬಾಳ ದಿನ ಆಯ್ತು ನಾವವು ಸಿಕ್ಕಿಲ್ಲ ನೀವು್ ಸಿಕ್ಕಿಲ್ಲ ಅದಕಲ್ಲ ಒಬ್ ಟೂರಿಗಡೆ ಅದ ವಡಿ ರಡಪಾಲ
ಹೌದಾ ಆಯ್ತಪ್ಪ ನೀ ಯವಾಗಂತ ಅವಾವಾಗ ಬರಮ್ಮ ಅ ಅದೇ ಕೈಫಗೆ ಇನ್ನೊಸಲ ಹೇಳ್ತೀನ್ಿ ನೋಡ ಏನ ಕೇಳಿಲ್ಲೇನು ಚೆನ್ನಾಗಿ
ಸರಿ ಸರಿ ತೋ ಹೇಳ್ತೀನಿ ನ ಕೈಫನ ಬರತ್ತ ಅಂತ ಹೇಳಿದನ ಅಂತಲ್ಲೇ ಅವನು
ಅವನು ಬರ್ತಾನ ಅಂತ ಹೇಳಿದ ಅಂತೆ ನಾನನ್ ಇವ ಬಾ ಬಾಲರಾಜ್ ಹೇಳ್ದಾನ ನವನು
ಹ್ಮ್ ಹ್ಮ್
ಹೌದಾ ಕೈಫ ಬರ್ತಾನಂತ ಮತ್ತು ಬ ಆಯ್ತಪಾ ನೀನೇ ಇ ಪ್ಲಾನ್ ಮಾಡ್ದ ಯಾರ್ು ಮಾಡಿದ ಪ್ಲಾನ್
ಯ ನಾನೇ ಮಾಡಿದೀನಪ್ಪಾ ಎಲ್ಲಾ ಬಾಳ ದಿನ ಆಯತಲ್ಲಾ ಅವ ಇವ್ರು ಹೇಳ್ತಿದ್ರು ಎಲ್ಲಾ ಹೋಗಮ್ಮ ಅಲ್ಲಿ ಹೋಗಮ್ಮ ಸುಮ್ಲ್ಕ ಒಂದ ಒಂದ್ಿನ ಟೂರ್ಗಂದ್ ಹೇಳತ್ರು ಒಂದ್ ದಿನ ಟೂರ್ಗ ಯಾಕು ಆರಾಮ್ ಐದ ಆರ್ ದಿನ ಹೋಗಿ ಬರ್ ಬಿಡ್ರಿ ಈಗೆಲ್ಲಾ ಕೆಲ್ಸನ ಮುಗ್ದಾವ ಎಲ್ಲಾ ಮುಗ್ದಾವೆ ಸಫ್ರಿ ಆಗ ನಾವೆಲ್ಲಬಂದಿಸ ಭೇಟಿಿಯಾಗಿಿ ಬಾಳ್ದನ ಆ್ತು ಅವ ಗಂಜೆ ಮೀಟ್ ಮಾಡಿ ಬರಮ್ಮ ಅಕಡೆ ಎಲ್ಲಾ ಹೋಗ್ಿಿಸಿ ಅಂತ ಹೇಳಿದ ನಾನು ಸರಿ ತೋಪ ಒಂದ ಎಲ್ಲ ಮಂದಿ ಮೀಟಿಂಗ್ ಮಾಡಿ ಕಲೆ ಮಂದಿ ಅದಕ್ಕೆಲ್ಲ ಮಂದಿ ಮೀಟಿಂಗ್ ೀಟಿಂಗ್ ಮಾಡಿ ಕಾಲ್ ತಗಿಸಿಿ ಹೇಳೇವ್ ನೋಡಪಾ
ಹೌದಯ್ತಪ್ಪ ನೀ ಹೆಂಗಂತಿರಿ ಹಂಗ ನಾ ಆಯ್ತು ನಾ ಬಂದ್ಬ ಬಿಡ್ತೀನಿ ಮ ಕೈಫನ್ ಕರ್ಕೊ್ ಬಂದ್ ಬಿಡ್ತನಿ ಕಾರ್ದಾಗೋ್ ಕ್ರಿಷರ್ದಾಗೋಮ್
ಇಲ್ಲ ಇಲ್ಲ ಕಾರೇ ಮುಗಸಿ ಬಿಡಮ್ ಒಂದು ಒಂದ್ ಕಾರ್ ಮುಗಸಿ ಬಿಡಮ್ ಐದ್ ಆರು ಮಂದಿ ಆಯ್ತಿವಿ ನಾವು ಆ ಶಿಫ್ಟ್ ಕಾರ್ ಇಲಿಕಂದ್ರೆ ಯಾವ್ದ ಕ್ಯಾಬ್ ಗಿಬ್ ಕಾರ್ ಮುಗಸ್ ಹೋಗ್ ಬಿಡಲ್ಲ ಬಟ್ಟಿ ಗಿಟ್ ಏನೆಲ್ಲ ಒಂದ ಜೋಳ ರೋಟಿ ತಂಬರ್ರಿ ಒಂದಿಂದ ಊಟ ತಬನ್ರಿ ಸ್ವಲ್ಪ ಯಾಕಂದ್ರೆ ಅಲ್ಲಿ ಹೋದಾಗ ಊಟ ಬೇಕಲ್ಲ ಅಲ್ಲಿ ಅಲ್ಲಿ ಆಮೇಲೆ ಅಲ್ಲಿ ಏನೇನೋ ಅಹ ದ ಎಲ್ಲಿದ್ರೂ ಊಟಗಿಟ ಸಿಗುತ್ತೆ ಪ್ರವಾಸ ಮಂದಿರದಲ್ಲಿ ಅಲ್ಲಿ ಊಟ ಮತ್ತು ಈಗ ನಾವ್ ಹೋಗ್ಬೇಕ ಅಂದ್ರೆ ನಮ್ ಊಟ ಸಾಮಗ್ರಿಗಳು ಬೇಕೇ ಬೇಕು ಅಲ್ಲ ಅಲ್ಲಿ ಸ್ನಾಕ್ಸ್ ಅಲ್ಲಿ ಏನಾದ್ರು ತಿನ್ಕೊಂಡು ಮಜಾ ಮಾಡಕು ನ್ ಬೇಕೇ ಬೇಕ ಅದಕ್ಕೆ ಒಂದು ಪ್ಯಾಕೆಟ್ ಅನ್ನ ಎಣ್ಣೆ ಮತ್ ತರಕರಿ ತರಕಾರಿಗಳು ಎಲ್ಲಾ ಒಯ್ದಿ ಬಿಡಾವು ನಾವು
ಸುಮ್ನ ಅಲ್ಲದೆೇ ತಗೋದು ಬ್ಯಾಡ ಅಂದಿ
ಅಲ್ಲಿದ ಅಂದ್ರೆ ಬಾಳ ಆತದ ಖರ್ಚ ಆಗ ನೋಡುಬೇರೆ ಬೇರೆ ಸೈಡ್ ನೋಡಿ ಈ ಉಡುಪಾ ಸೈಡ್ ಉಡುಪಿ ಪಿ ಸೈಡ್ ಅಲ್ಲಿ ಕಡೆ ಮಲೆನಾಡು ಸೈಡ್ ಅ ಬಹಳ ಊಟ ಬಹಳ ರೇಟ್ ಇದೆ ಈಗ ಒಂದೊಂದ್ ಸೈಡ್ ಕಮ್ಮಿ ಒಂದ ಸೈಡ್ ಬಾಳ ಇದೆ ಬರೀ ಅದೇ ತಿನ್ಕೊಂತ ಅಂದ್ರೆ ಅದೇ ಒಂದು ಐದ ಆರ್ ಸಾವಿರ ಅದೇ ಆಗುತ್ತೆ ನಮ್ದ ಬಿಲ್ ಯಾಕಂದ್ರೆ ಬಾಳ ಆಗುತ್ತೆ ಮತ್ತೆ ಟೂರಿಂದ ಈಗ ನಾವ್ ಪಡೀಕಿಂದು ರೊಕ್ಕ ಇದ್ರೆ ನಮ್ಗು ಈಸಿ ಆಗುತ್ತೆ ಸ್ವಲ್ಪ
ಹೌದ್ ಕರಿ ಅದನ್ನು ಎಂಜಾಯ್ಮೆಂಟ್ ಆತ್ ನೋಡು ಗ್ಯಾಸ್ ಪೀಸ್ ತಗೊಂಡ್ ಹೋಗ್ಬೇಕು ನಾವೇ ಮಾಡ್ಕೋಬೇಕು ಅ ಸ್ವಲ್ಪ ಚಲೋ ಅನ್ಸತತ್ ನಾನಗುನು ವಿಡಿಯೋ ಗಿಡಿಯೋಸ್ ಎಲ್ಲಾ ಚೆನ್ನಾಗಿ ಮಾಡೋದು ಗ್ಯಾಸ್ ಮತ್ತೆ ಗ್ಯಾಸ್ ಹೆಂಗ್ ಮಾಡ ಮತ್ತೆ ಅಲ್ಲಿ ಗ್ಯಾಸ್ ಬೇಕಲ್ಲ
ಸಣ್ಣದ ಬರ್ತಲ್ಲ ಸಣ್ಣದ ಅದೇ ತೊಂಕೊಂದು ಬಿಡಮ ದೊಡ್ದುದು ಅಲ್ಲೋ ಇರಲ್ಲ ದೊಡ್ಡದು ಸಣ್ಣದೋಯ್ ಬಿಡಮ್ ಗ್ಯಾಸ್ ಅದು ಅದೆ ಎಷ್ಟೋ ಒಂದ್ ಇದ್ರದ್ದ ಏನು ಬರ್ತ ಗ್ಯಾಸ್ ಅದ್ರದ್ದು ಇದ್ ಬಿಡಮ್ಮ
ಹೌದಾ
ಹ್ಮ್
ಪಾ ನೀನು ಹೆಂಗತಿಯ ಹೆಂಗ ಅದೇ ಒಂದ್ ಐದ ದಿನ ಚೆನ್ನಾಗಿ ಒಂದೇ ಒಂದ್ ಇರ್ತಲ್ಲ ಅದ್ ಗ್ಯಾಸ್
ಹಾ ಒಂದೇ ಇರುತ್ತೆ ಒಂದೇ ತಕೊಳೋಣ ಸಾಕ್
ಆಯ್ತ ಹಂಗಾದ್ರ ಅಲ್ಲಿ ಬೀಚ್ನಾಗ ಅಲ್ಲಿ ಎಲ್ಲರ ಅಲ್ಲಿ ಅಲ್ಲಿ ಊಟ ಗಿಟ ಚೆನ್ನಾಗಿ ಪಾರ್ಟಿ ಗಿಟ ಮಾಡಿಗಿರಂದ ಬಹಳ ದಿನ ಬಂದಿರ್ತೀವಿ ಫೋಟೋ ಗಿಟ ಹೊಡ್ಕೊಂಡು ಅಲ್ಲೇ ಎಷ್ಟ ದಿನ ಇರಾಮ್
ಹ್ಮ್ ಆರು ಆರ ಏಳು ಆರ್ ದಿನ ಆತದ ನೋಡ್ ಆರ್ ದಿನ ಆತದ ಹೋಗದ್ ಬರದ ಅಂದ್ರೆ ಎಂಟ್ ದಿನ ನೆಡಿತಾಡೇ ಟೋಟಲ್ ಅಲ್ಲಿ ಆರು ದಿನ ಅಂದ್ರೆ ಆಹ ಅಲ್ಲಿ ಆರು ದಿನ ಮತ್ತೆ ಬೇರೆ ಬೇರೆ ಅಲ್ಲಿಲ್ಲಿ ಎಲ್ಲ ಚಲೋ ಚಲೋ ಪ್ಲೇಸ್ ಇದ್ದಲ್ಲಿ ಅಲ್ಲಿನು ಹೋಗಬೇಕು ಹೋದ್ರ ಆಯ್ತು ಮತ್ತೆ ಮೊನ್ನೆ ರೀಸೆಂಟ್ ಆಗ ಯಾವೋದು ಬ್ರಿಡ್ಜ್ ಓಪನ್ ಆಗಿದೆ ಅಂತ ಸಿಗಂದ್ನೂ ಬ್ರಿಡ್ಜ್ ಏನಂತ ಒಳ್ಳೆ ಬಾರಿ ಬ್ರಿಡ್ಜ್ ಇದಿಯಂತೆ ಪ್ಪಾ ಬ್ಯಾರೆ ಸೈಡ್ ಅದರ್ ಕಂಟ್ರಿ ತರ ಬ್ರಿಡ್ಜ್ ಆಗಿದೆ ಅಂತ ಅದನ್ನು ನೋಡ್ಕೊ ಬಂದ್ರ ಆಯ್ತು ನರೇಂದ್ರ ಮೋದಿ ಅವರು ಓಪನಿಂಗ್ ಮಾಡಾರ ಅಂತ ಅದಕ್ ಮನ್ನೆ ಅದು ನೋಡಕ ಒಂದ್ ಆಯತು ನಾವು
ಹೌದೌದು್ ನೀ ಹೆಂಗತಿ ಹಂಗಪ್ಪಾ ನಾನಂತ ಬರ್ತೇನೆ ಹ ತಕೊ ಹಂಗಾದ್ರೆ ಎಲ್ಲಾ ಪುರಾ ತಿರ್ಗಾಡೆ ಬಂದ್ಬ ಬಿಡಮ್ತ್ ಕಾರ್ ಯಾರದ ಅದಪ್ಪ
ಕಾರ್ ಇವ್ರ್ದ ಹೇಳಿದ್ವ ಅವ್ನು ಅಲ್ತಾಫ್ ಅಂತಿದ್ನಲ್ಲ ಅವರು ಅಣ್ಣೋರ್ದೇ ಇದೆಯಂತ ಕಾರ್ ಅದ್ ಹೇಳ್ಬಿಟ್ಟಿ ನಾವ್ ನೋಡ ಕೆಲವು ಅವ್ರರು ಅಣ್ಣ ಹೇಳತಿದ್ರು ಒಂದ ಕಿಲೋಮೀಟರ್ ಹದೈದು ರೂಪಾಯಿ ಅಂತ ಹೇಳ್ತಿದ್ರು ನಾ ಅಂದೇ ಇಲ್ಲ ಅಣ್ಣ ಒಂದ ಕಿಲೋಮೀರ್ ಒಂದ ಕಿಲೋಮೀಟರ್ ಹದಿನೈದು ಅಂದ್ರೆ ಬಾಳ ಬಾಳ್ ಆಯ್ತಾ ಹನ್ನೆರಡು ಹನ್ನೆರ ರೂಪಾಯಿ ತಗೋ ಸ್ವಲ್ಪ ನಾ ನೋಡ ನಿಮ ನಿಮ್ ತಮ್ಮವ್ರರು ನ ಒಂದ ಕ್ಲಸ್ ಮೇಟ್ ಹಿಂಗ ಅತ್ತ ಏ ಸ್ವಲ್ಪ ಕಂಪ್ರಮೈಸ್ ಮಾಡ ಕನ್ನ್ಸ್ ಮಾಡ ಕಸಿ ಮುಗಿಸ್ ಬಂದ ನೋಡ್ಪಾ ಒಂದ್ ಕಾರ್ ನಾವು ಹೋಗಿ
ಸುಮನೆ ಇವಂದ ಹೇಳ್ಬೇಕಿಲ್ಲ ಮಂಜ್ ನಮ್ದ ಇತ್ ಅ ಅವ್ನಿಗೆ ಒಂದ್ ಸ್ವಲ್ಪ ಹೇಳ್ದ ಅಂದ್ರ ಅವನು ಕಾರ್ ತಕೊಂಡು ಬಂದ್ ಬಿಡ್ತನಾ ಅವಂದೇ
ಏಯ್ ಅವ್ ಹೇಳಿದ್ನು ಮಂಜಿಗ್ ನಾ ಹೇಳೇನಿ ಇಲ್ಲಪ್ಪಣ ಸ್ವಲ್ಪ ನಾಳಿಗೆ ಬಾಡಿಗೆ ಹೋಗೋದಿದ್ದೆ ಬೇರೆ ಊರಿಗೆ ಇನ್ನೊಬ್ಬರು ಹೇಳಿ ಆಗಲ್ಲ ಅಂದ ಇಕಂದ್ರಪ್ಪ ಅದಕ ಇವನಿಗೆ ಹೇಳ್ದ ಮಂಜಿಗೇ ಹೇಳಿದೆ
ಹ ಹಂಗ ಮಂಜುಗೆ ಹೇಳ್ಬೇಕು ಅವನು ನಮ್ ದೋಸ್ತಿ ಅದನ ಮತ್ ಅವ ಅವ ಒಬ್ಬ ಅಂದ್ರೆ ಮತ್ ಅವನಿಗೆ ಪೆಟ್ರೋಲ್ ಕಕ್ಕ ಹಾಕ್ತಿದ್ವಿ ಬರೀ ಖರ್ಚಿಗೆ ನ ನಡತಿತ್ತು ಆರಾಮ್ ಸರಿ ಬರಿ ಪೆಟ್ರೋಲ್ ಅಂದ್ರೆ ಒಂದು ಖರ್ಚಿಗೆ ಹೋಗಿಲ್ಲ ಏನಿಲ್ಲ ಬರೀ ಪೆಟ್ರೋಲ್ ಅಂದ್ರೆ ಬ ಸ್ವಲ್ ಕಡೆ ಬರ್ತ ತಂತ್ರತ್ರ ಕ ರ್ಚ
ಹೌದೌದ್ ಬಿಡಲ್ಲ ಅವ ಮಂಜುನು ಒಳ್ಳೆ ಮನಷ್ಯ ಇದಪ್ಪ ಪಾಪಾ ಆ ರೀತಿ ಏನ ಇದಿದ್ದಿಲ್ಲ ಮತ್ತತ್ ಏನ್ ಮಾಡ್ತಿಪಾ ಬೇರೆ ಕಡೆ ನಾನು ಬಾಡಿಗೆ ಹಓ್ತೀನಿ ಅಣ್ಣ ನಾಳೆಗ ಆಗಲ್ಲ ಅದ್ರಾಗ ನಾವು ಡೇಟ್ ಫಿಕ್ಸ್ ಮಾಡಿದ್ವಲ್ಲ ಆ ೇಟ ಿಗೆ ಆಗಲ್ಲಣ ಬರ್ಲಕ್ಕ ಅಲ್ಲಿ ಬಿಡ್ಪ ಮ ಟೈಮ್ ಎಲ್ಲ ಅಂತ ಕೇಳಸ ನಾ ಇೊಬರದ ಹೇಳಿದೆೇ ಅಲ್ತಾಫೋನ್ ಮಾಡೋಿ ಕ ಹೇಳಿದೆ ನಾನು
ಹೌದಾ ಹಿಂಗಐ್ತ ನೆ ಅದ
ಹ್ಮ್ ನಿಂಗೈ್ತದ
ಆಯ್ತಪ್ಪ ಹಂಗಾದ್ರ ಎಲ್ಲಾ ಊಟ ಗಿಟ ನೀ ನೀ ಈಗ ಹೇಳಿಬಿಟ್ರಿ ಎಲ್ಲಾ ಅಕ್ಕಿ ಯಾರ್ ತರಬೇಕು ಎಣ್ಣಿ ಗಿಣ್ಣಿ ಏನ್ ಈಗ ಹೇಳಿಬಿಟ್ರಣ್ಣ ಇಲ್ಲಾಂದ್ರ ಮುಂದ್ ಆಗಲ್ ಮತ್ತೆ ಅಲ್ಲಿ ಫಟಕ್ ಅಂತ ನಾಳಿ ನಾಡ್ದಾಗ ಅಂದ್ರ ಎರಡ್ ದಿನದಾಗ ಕೆಲ್ಸ ಆಗಲ್ ಮತ್ತೆ
ಎಲ್ಲಾ ಹಾಕಿ ಊಟಗ ಈಟ ಆಗಿ ಎಲ್ಲ ಸ ಮಂದಿ ಹಾಕಿತಾರ ಫಸ್ಟಿಗೆ ಆಗ್ತತಿಲ್ಲ ಒಬ್ಬೊಬ್ಬರು ಏನ ದ್ೈದುನೂರು ರೂಪಾಯಿಾಕ ಒಬ್ಬ ಐನೂರು ರೂಪಾಯಿ ಅಕಿದ್ರೆರ ತರಾರಿ ಬರ್ತದ ಅಕ್ಕಿ ಬರ್ತದ ಎಣ್ಣೆ ಬರುತ್ತ ಎಲ್ಲ ಬರ್ತದೆ ಮತ್ತೆ ಗ್ಯಾಸ್ ಏನಾದ್ ಸಣ್ಣದ ಮನೆಗ ಇದೇ ನ ತರ್ತೀನಿ ಗ್ಯಾಸ್ ಇಂದ ಏ ಚಿಂತಿ ಬಿಟ್ಬ ಬಿಡ್ರಿ ಹಾಗೆ ಸ್ವಲ್ಪ ಮನ್ಯಾಗ ಹೋಗೋ ಟೀಮ್ಗೆ ಸ್ವಲ್ಪ ರೊಿ ಗಿಟ್ಟಿ ಕಡ್ಲೆ ರೊಟ್ಟಿ ಅ ಏನೋ ಪೂಂಡಿ ಪಾಯಿ ಅದಾವ ಗಿಂಡಿ ಗಿಂಡಿ ಇರ್ತದಲ್ಲ ಅದೆಲ್ಲ ಒಯದ್ ಬಿಡ ಒಂದ್ ಎರಡು ದಿನ ಆಗಸ್ಟ್ ಅಲ್ಲಿಲ್ಲಿ ಅಲ್ಲಿನೋ ಅಲ್ಲಿ ಅಲ್ಲಿ ಕ ಕು ಸ್ಲ್ ಬಿಸ್ಲಾಗ ಬ ಡ್ರೈ್ ಡ್ರೈ್ ಮಾಡಿ ಬಾಳ ಟೈರ್ಡ್ ಆರ್ತತಿ ನೋಡು ಅಲ್ಲಿ ಸ್ವಲ್ಪ ಕುತ್ು ತಿನ್ನಕ್ ಬರ್ತ್ತ ತ್ತ ನವು
ನಿಂದ ಬರಾಬರಿ ಅದ ಇಲ್ಲ ಸುಮ್ ರಟ್ಟೆ ಐದ್ ರೂಪಾಯಿ ಒಂದ ಸಿಕ್ತಾವ ಸುಮ ಹೊರ ಆಗ್ತಾವ ಮಾಡ್ಸಿ ಬಿಡ ಅಂತ ಸುಮನೆ ಮನ್ಯಾಗಾ ಕ್ರಿಸ್ಕಪ್ಪಾ ಸುಮನೆ ಎಲ್ಲ ಮನ್ಯಾಗ ಅಂತ ಹೇಳಿ್ರ ನಾವು ಎಂಜಾಯ್ ಮಾಡಕೊಂತೀವಿ ಮತ್ತತ್ ಅವ್ರಿಗೆ ಮನ್ಯಾಗ ಬ್ಯಾಸರ್ ಮಾಡ್ಕೊತಂತ
ಹ್ಮ್ ಇಲ್ಲ ಮನ್ಯಾಗ ಸಿಿಕ್ರರಿ ಮನ್ಯಾಗ ತೊಂಬರ ಮನ್ಯಾಗ ಮಾಡಿಲ್ಪ ಅಂದ್ರೆ ಇಲ್ಲಿ ರೆಡಿ ಮಾಡ ಸಿ ಐರ್ು ಅಂದ್ರ ಟೈವ ತಂದ್ ಬಿ್ರೆ ಮತ್ತೇಏನ್ ಮಾಡ್ರರಿ
ಆಯ್ತ ಅದ ಹೆಂಗ್ ಒಂದ್ ಐದ್ ಆರ್ ದಿನ ಆರಾಮ್ಸರ ಎಂಜಾಯ್ ಮಾಡಮ್ಮ ಅಲ್ಲೇ ಹೊರಗೆ ಇರಕ್ತಮ್ಮ ತೊಂದ ಗಿರ ಒಂದ್ ಬರಮ್ಮ ಅದೇ ಎಣ್ಣೆ ಗಿಣ್ಣೆ ಹೊರಗೆ ತರಮ್ಮ ಅಕ್ಕಿ ಒಂದ್ ಪಾಕೆಟ್ ತಗ ಮನ ಒಂದ್ ಜಾಸ್ತಿ ಆತು ಐದ್ ದನ ಸುಂಬ ಬ್ಯಾಡ ಬಾಳ ಆತು ಒಂದ್ ಪಾಕೆಟ್
ಎಲ್ಲ ಆ ಅಂದ ಅರ್ಧ ಕೆಜಿ ತೊಂದು ಬಿಡಾಮ ಅಧ ಕೆಜಿ
ಅರ್ಧ ಕೆಜಿ
ಹ್ಮ್ ಇಲ್ಲ ಅದ ಅರ್ದಧ ಪ್ಯಾಕೆಟ್ ಬರ್ತಿ ಈಗ ಬಂದ ನೋಡ ಹೊಸದೀಗ
ಅದಾ
ಹ್ಮ್ ಬುಲೆಟ್ ಥರ ಬ ಅದು ಹ ಆರುನೂರ ತೊಂಬತ್ತ ಹಾಷ್ಟೇ ಇದೆ ಅದ ಅರ್ಧ ಪಾಕೆಟ್ ತರ ಬತ್ತ ಅಂತದದು ಬಾಳ ಹೊಸ ತರ ಬಂದು ಅದೇ ಅದೇ ಒಯ್ದ್ ಬಿಟ್ರ ಆಯ್ತ
ಆಯ್ತ ಇೇ ಮತ್ತೆ ಬ್ಯಾಳಿ ಗಿಳಿ ಸ್ವಲ್ಪ ಸ್ವಲ್ಪ ತ ಅಲ್ಲಿ ಚಿಕನ್ ಗಿಕನ್ ಸಿಕ್ತಲ್ಲ ಅಲ್ಲಿ ಅಲ್ಲ
ಹಾ ಅಲ್ಲೆಲ್ಲಿ ಸಿ ಚಿಕನ್ ಸಿಗ್ತದ ಬಿಡು ಇಲ್ಲಿ ಚಿಕನ್ೋಯದ್ರೆ ಬಾಳ ಇದಾದದ ಅಲ್ಲಿ ಅಲ್ಲಿ ಚಿಕನ್ತ್ ಒಂದು ಮತ್ತತ್ ಅಲ್ಲಿ ಚಿಕನ್ ಪಾರ್ಟಿ ಎಲ್ಲ ಮಾಡಿದ್ರ ಇಲ್ಲಿ ಚಿಕನ್ ತೊಂದ್ರರು ಬಾಳ ಸುಮಮ್ಮನೆ ಅ ಚಿಕನ್ ಇದಾಗಬಿಡುತ್ತೆಲ್ಲಾ
ಹೌದೌದ ಆಯ್ತಪ ನೀ ಹೆಂಗಂತ ಹೆಂಗ ಎಲ್ಲಾ ತೊೊಂಡ ಹೋಗ್ಬ ಬಿಡ ಮೆ ಜರ ಅವ್ರರ ಈಗಗೆ ಕಾಲ್ ಮಾಡ್ತ ಹಂಗೆ ಕಾಲ್ ಮಾಡಿದ್ರ ಅಂದ್ರ ಅವ್ರ ಅಲ್ಲಿಗೆ ಟೈಮ್ ಬರ್ತ್ ಮತ್ತತ್ ಇಲ್ಲಾಂದ್ರೆ ಸುಮ್ಮನೆ ಇದು ಮಾಡ ಕುೂತ್ ಕೊಡ್ತಾರ ಅವರು ಹೇಳಿಲ್ಲ ಹಂಗ ಮಾಡಿಲ್ಲ ಅಂತ
ಎಲ್ಲೆಲ್ಲ ಎಲ್ಲ ಅವರಿಗೂ ಕಾಲ್ ಮಾಡ್ತೀವಿ ಮತ್ತತ್ ನೀನು ಇನ್ನು ಯಾರ್ಯಾರಬ್ ಆರ್ ನೋಡವ್ರರು ಎಲ್ಲಬಂದಿ ಹೇಳ್ಬೇಡ್ ನೀನು
ಅದ ಕಾರಣಾಗ ಐದ್ ಮಂದಿಿವ ಬಿಟ್ಟು ಮತ್ತೆ ಎಷ್ಟು ಮಂದಿ ಸಾಲ್ತಾರ
ಅಲ್ಲ ಮತ್ತತ್ ಇನ್ನೊಂದು ಹೆಚ್ಚಿಗೆ ಐತ್ ಅಂದ್ರೆ ಇನ್ನೊಂದು ಇದು ಕ್ಯಾಬ್ ಬುಕ್ ಮಾಡಮ್ ಅದಕ್ಕೇನಿಲ್ಲ ಬರ ಬರ್ಲಿ ಅದ ಏನಿಲ್ಲ ಯಾರಾರ್ ಮಂದಿ ಆಗಿ ಬಿಡು ಮತ್ ಯಾರ ನಿಮ್ ದೋಸ್ತರು ಯಾರ ಬಂದ್ರ ಎಲ್ಲಿ ಬರ್ತತಿಪ ಅಂದ್ರೆ ಅವ್ರಗನ ಮತ್ತೆ
ಬೇಡ ಬೇಡ ಅವ್ರಗಾಕ ನಮ್ ದೋಸ್ತ್ ನಾವು ನಾವವು ಕಾಲೇಜ್ ದಸ ಇದ್ದೀವಿ ಒಂದೇ ತಲಿ ಓದಿವವಿ ನಮ್ ಅಷ್ಟೇ ಅಂತ ನಾನ್ ಹೇಳುತ್ತೆಮ್ಮ ಅವ್ರರಿಗೆ ತ ರಪಳ
ಹ್ಮ್ ಬರ ಆರ ಮ ಇಷ್ಟ ಮ ನವು ಕಾಲಜ ಸ್ಟೂಡೆಂಟ್ ಹಮ್ಮ ನಾವು ಕಾಲೇಜ್ ನಮ್ಮ ಸ್ಟಡಿ ಸರ್ಕಲ್ಲ್ಲಿ
ಹಾ ಮತ್
ಹ್ಮ್ ಇದೆಲ್ಲ ನಾ್ ಕಂಡ್ಸಕ್ರೆ ಇಲ್ಲೇ ಹೋಗ್ಬ ಬಿಡ ಅಂತು ಅದೇ ಅವ್ರ ಎಲ್ಲಾಬಂದಿ ಹೇಳ್ಬಿಡಪಾ ಈ ರೀತಿ ಒಬ್ಬೊಬ್ರಿಗೆ ಸಾವಿರ ರ್ಚ ಬರತ್ತ ಅಂತ ಹೇಳವ್ರಿ ಎಲ್ಲಾ ಸಂದಿ ನೀಿನ
ದೋಸ್ತಚ ಡು ಕೊಟ್ಟಬಡ್ ಸುಮ್ಮನೆ ಆಾಕ್ತ ಮಾಡ್ತಿ ಆಯ್ತ ಅವ್ ಬಲಿ ಇ ಅಂದ್ರ ಆಯ್ತ ನಾ ಕೊಟ್ಟಬ ಬಿಡ್ತನಿ ತಗೋ ಒಬ್ಬೊಬ್ರ ಏನಾಯತು ಏನತ ದೋಸ್ತಿರು ಯಾವಾಗಾವ ಸಿಕ್ತಿರ್ತಾರ ುಟ್ಟ ರನಾ
ಇಲ್ಲ ಅದ ಅದೆಲ್ಲ ಪಾಾಮ ಅದ ಒಬೊಬಿಗೆ ಎಷ್ಟ ಬರ್ತ ಅಂತ ಹ ಹೇಳಬೇಕಲ್ಲ ಡೀಟಲ್ದ ರೊ ಕೊಡ್ಲಿ ಬಿಡ್ಲಿ ಬಿಡು ರೊಕ್ಕ ಎಷ್ಟ ಆತದ ಅಂತ ಹೇಬೇಕಕ್ ಅವಾಗ ಅವ್ರ ಮನೇಲಿ ಈಗ ನೋಡಿ ಇದ್ದರು ಏನ್ ಮಾಡ ಎಾರಾದ್ರು ಅಡ್ಜಸ್ಟ್ ಮಾಡ್ತಾರೆ ಇತಾರೆ ಈ ಹೇಳಿದ್ರೆ ಎಲ್ಲಾ ಆರ ಸಾವಿರ ಅಂದ್ರೆ ಎಲ್ಲಾದ್ರೂಪಾಯ ಪರ್ಜೆಸ್ೆಟ್ ಮಾಡ್ತಾರ
ತಡೆ ನೋಡ್್ವಿ ನೀನ್ ಇಲ್ಲಿ ಹೇಳಳ್ತಿದ್ದಿ ಇಲ್ಲಿ ಹೇಳಕೊತ್ತಿ ನೋಡ ನಾ ತ ಈಗಗೆಲ್ಲಾ ದೊಡ್ಡೋರ ಆಗ್ಯಾರ ದೊಡ್ಡೋರಾದ್ಮೇಲೆ ಅವ್ರ ರೊಕ್ಕ ಆಗಿರಲ್ಲಏನೋರು ಬಲ್ಲಿ
ಇಲ್ಲ ಇರ್ತದ ಬಟ್ ಒಂದ ಒಂದ ಒಂದ ಟೈಮ್ ದಾಗ ಬಾಳ ಅನಿವಾರ್ಯ ಅವ್ರ ಕಷ್ಟಗಷ್ಟ ಇರುತ ಅದಕ್ಕಲೆ
ಆಯ್ತಾಯ್ತು ತಗೊ ನಾ ಎಲ್ಲರಿಗೂ ಹೆಳ್ಕೋತನಿ ಅವರ ರೊಕ್ಕ ಐತಲ್ಲ ನಾ ಹಾಕ್ತೀನಿ ತಗೊ ಟೆನ್ಶನ್ ತಗೋಬೇಡ ರೊಕ್ಕದೇನು ಏನಿಲ್ಲ ಬರ ಹೊರಗಿಂದ ಐಟಮ್ ನೋಕೊಂಡ್ಬಿಡು ಎಲ್ಲ ಹೊರಗಿಂದ ನಾನೆಲ್ಲಾ ಸಪ್ಲೈ ಮಾಡ ಬಿಡ್ತೀನಿ ರೊಕ್ಕದ ಆಗಲಿ ಏನೇ ಅದ್ರ ರೊಕ್ಕದ ಏನ್ ಚಿಂತನೆ ಪಡಬೇಡ ನೀ ಎಲ್ಲ ನಾ ಮಾಡ್ತೇನಿ ಅದಕ ಏನ್ ಮಾಡಬೇಕು ಯಾರಿ ಯಾರ್ ಬಳಿ ಯಾರ್ ಬಳಿ ಎಷ್ಟ ಇಸ್ಕೋಬೇಕು ಎಷ್ಟ ಇಲ್ಲ ನೋಡ್ಕೋತನಿ ನಾನ ಎಲ್ಲ
ಹ್ಮ್ ಸರಿ ತೋಪಾ ಅಷ್ಟೇ ಮಾಡ್ ಬಂದ್ ನೀನ್ನೇ ನೋಡಿಕೇತೆ ಅಂದ್ರೆ ನೀನೇ ನೋಡ್ಕೊಂಡ್ಬಿಡು ನಾ ಏನ ನದ ಇನ್ನೊಂದ್ ಸರಿ ಒಂದ್ ಇಟು ಕಾರ್ ನವ ನೀಗೆ ಫೋನ್ ಹಚ್ಚಿ ಡೀಟೇಲ್ ಆಗಿ ಹೇಳ್ತಿನಿ ಅದೇ ನಾಳೆ ಇನ್ನು ನಾಲ್ಕ ದಿನ ಬಿಟ್ಟು ಅವನ ನೋಡ್ಕೋ ಎಲ್ಲಿಗೂ ಹೋಗಬೇಡ ಅಂತ ಹೇಳ್ತೀನಿ ಅವನಿಗೆ
ಆಯ್ತ ಆಯ್ತು ಆಯ್ತು ತಗೊ ಇಡ್ಲ
ಹ್ಮ್ ಇಡ ಇಡ
ಕಾಲ್ ಮಾಡ ಆಮೇಲ್ ಕಾಲ್ ಮಾಡ್